ಹಲೋ
ಹಲೋ
ಸರ್ ಮಾದೇ ಸಮಯ ಸರ್
ಹೌದು ಹೇಳಿ ಸರ್
ಸರ್ ಈಶು ನನ್ನ ಹೆಸರು ಈಶ್ವರ ಅಂತ
ಹಾ ಸರ್ ಹೇಳಿ ಸರ್
ಒಂದ್ ಎರಡ ಎಕರೆ ಜಮೀನ್ ಇದೆ ಸರ್
ಹಾ ಸರ್ ಹೇಳಿ
ಸರ್ ಇವಾಗ ಕೃಷಿ ಮಾಡಬೇಕು.
ಹಾ ಸರ್
ಯಾವ ಥರ ಏನಾಗಕ್ಬೋದು ಸರ್ ಬೆಳೆಗೆ
ಸರ್ ಈಗ ನಿಮ್ಮ ಹತ್ತತ್ರ ಎರಡೂವರೆ ಎಕರೆ ಜಮೀನ್ ಇದೆ ಅಂದ್ರಲ್ಲ ಸರ್ ಆ ಸರ್ ಜಮೀ ಆ ಜಮೀನಲ್ಲಿ ಇರೋ ಮಣ್ಣು ಯಾವ ತರ ಸರ್ ಅಂದ್ರೆ ಕಪ್ಪು ಮಣ್ಣಾ ಕೆಂಪು ಮಣ್ಣಾ ಅಥವಾ ಈ ಮರಳು ಮಿಶ್ರಿತ ಮಣ್ಣಾ
ಸರ್ ಕೆಂಪ್ ಮಣ್ಣ ಸರ್ ಅದು ಸ್ವಂಬ ತುಂಬ ಕೆಂಪು ಮಾಡು ಸರ್ ಸ್ವಲ್ಪ ಕಲ್ಲಿದೆ ಸರ್ ಸ್ವಲ್ಪ ಕಪ್ಪುಲ ಕಪ್ ಕಪ್ಪುನು ಇದೆ ಸರ್
ಹಾ ಸರ್
ಸರ್ ಸ್ವಲ್ಪ ನೀರು ಅಷ್ಟೇನು ಬರಲ್ಲ ಸರ್ ಸ್ವಲ್ಪ ಕಮ್ಮಿ ಸರ್
ನಿರ್ಮೂಲಅಂದ್ರೆ ಈಗ ಕಾಲುವೆನಾ ಅಥವಾ ಪಂಪ್ ಸೆಟ್ ಇದೆಯಾ ಸರ್ ನಿಮ್ಮ ಹತ್ರ
ಸರ್ ಅದು ಕೊಳವೆ ಬಾವಿ ಸರ್ ಪಂಪ್ಸೆಟ್ ಇದೆ ಸರ್
ಹಾ ಸರ್ ಅಂದರೆ ನೀರು ಅಂತ ಹೆಚ್ಚ ಜಾಸ್ತಿ ಇಲ್ಲ ಸರ್ ನೀರು ಕಡಿಮೆ.
ಹಾ ಸರ್ ಅಷ್ಟೇನು ಬರಲ್ಲ ಸರ್ ಕಮ್ಮಿ ಕಡಿಮೆ ಸರ್ ಅತಿ ಕಡಿಮೆ ಸರ್.
ಹ್ಮ್ ಸೊ ಅದಕ್ಕೆ ನೀವು ಏನ್ ಮಾಡ್ಕೋಬೇಕು ಅಂದ್ರೆ ಸರ್ ಈಗ ನೀರು ಕಡಿಮೆ ಇರೋದ್ರಿಂದ ಡ್ರಿಪ್. ಇರಿಗೇಷನ್ ಮಾಡ್ಕೋಬೇಕು ಸರ್ ಮೊದ್ಲು.
ಏನು ಸರ್.
ಡ್ರಿಪ್ ಇರಿಗೇಷನ್ ಅಂದ್ರೆ ಹನಿ ನೀರಾವರಿ ಪದ್ದತಿನ ಅಳವಡಿಸಬೇಕು ಸರ್ ಈಗ ನೀವು ನೀರು ಕಡಿಮೆ ಇರಾದ್ರ
ಹ್ಮ್ ಸರ್ ಸ್ವಲ್ಪ ನಿಧಾನವಾಗಿ ಹೇಳಿ ಸರ್ ಅರ್ಥ ಆಗಲ್ಲ ನಂಗೆ. ನಿಧಾನವಾಗಿ ಮಾತಾಡಿ ಸರ್ ಸ್ವಲ್ಪ.
ಹಾ ಸರ್ ಅದೇ ಸರ್ ಅದೇ ನೀವು ನೀರು ತುಂಬಾ ಕಡಿಮೆ ಇದೆ ಅಂದ್ರಲ್ಲ ಸರ್.
ಹೌದು ಸರ್
ಅದಕ್ಕೆ ನೀವು. ಹನಿ ನೀರಾವರಿ ಅಂತ ಇವಾಗ ಪ್ರಸ್ತುತ ಎಲ್ಲಾ ಕಡೆನೂ ಮಾಡ್ಕತಾ ಇದಾರೆ ಹನಿನೀರಾವರಿ ಅಂತ ಅಂದ್ರೆ ನೀವು ಏನ್ ಬೆಳೆ ಹಾಕಿರ್ತೀರಾ ಆ ಬೆಳೆಗ ಅಷ್ಟಕ್ಕೆ. ನೀರು ಸೀಮಿತಾಗಿ ಬೀಳುತ್ತೆ ಸರ್ ಗಿಡದ ಹತ್ರನೇ,
ಆ
ಹೂ ಬೇರೆಲ್ಲೂ ನೀರು ವೇಸ್ಟ್ ಆಗೋ ಚಾನ್ಸಸ್ ಇಲ್ಲ ಇರಲ್ಲ ಸರ್ ಸರ್ ಇದರಿಂದ ಏನೇನ್ ಅನುಕೂಲ ಅಂದ್ರೆ ಸರ್ ಅ ಒಂದು ನೀರ್ನ ಮಿತ ಬಳಕೆ ಆಗುತ್ತೆ ಸರ್ ನೀರು ನಿಮಗೆ. ಹೆಚ್ಚಾಗಿ ಬೇಕಾಗಿರೋಲ್ಲ ಸರ್.
ಹೌದು ಸರ್.
ಮತ್ತೆ ಅನವಶ್ಯಕವಾಗಿ ನೀರ್ ಬಿಡೋದ್ರಿಂದ ಕಳೆಗಳು ಬರ್ತಾವಲ್ಲ ಸರ್ ಅದು ಕಂಟ್ರೋಲ್ ಆಗುತ್ತೆ ನಿಮ್ಮ ಗಿಡದ ಹತ್ರ ನೀರ್ ಬಿಡೋದ್ರಿಂದ
ಬೇರೆ ಜಮೀನ್ ಪೂರ್ತಿ ಕಳೆಗಳು ಯಾವದು ಬರಲ್ಲ ಸರ್.
ಹೌದು ಸರ್
ಹೂ ಅದಕ್ಕೆ ನೀವು ಡ್ರಿಪ್ ಇರಿಗೇಷನ್ ಮಾಡಸ್ಕೊಬೇಕು ಸರ್ ಮೊದಲಿಗೆ
ಯಾವಾಗ ಮಾಡಸಕೊಬೇಕು ಸರ್ ಅದನ್ನ
ಸರ್ ಇವಾಗ ಡ್ರಿಪ್ ಇರಿಗೇಷನ್ ನಲ್ಲಿ ನಾವು ರೈತರೇ ಸ್ವಂತ ಮಾಡ್ಕೊಂಡ್ರು ಮಾಡ್ಕೋಬಹದು ಸರ್
ಹೂ ಸರ್
ಇಲ್ಲ ಅಂದ್ರೆ ಸರ್ಕಾರದಿಂದ ಸಹಾಯ ಧನ ಅಂತ ಕೊಡ್ತಾರೆ ಸರ್ ಸಬ್ಸಿಡಿ ಅಂತಾರೆ.
ಸರ್ಕಾರದಿಂದ ಕೊಡ್ತಾರ ಸರ್ ಎಷ್ಟು ಕೊಡ್ತಾರೆ ಸರ್ ಅಮೌಂಟ್ ಅವರು?
ದು ಸೆವೆಂಟಿ ಪರ್ಸೆಂಟ್ ಸರ್ಕಾರದಿಂದ ಸಬ್ಸಿಡಿ ಕ್ಲೈಮ್ ಆಗುತ್ತೆ ಸರ್. ಮೊದ್ಲಿಗೆ ನಮ್ಮ ಖರ್ಚು ಹಾಕೊಂಡು ನಾವು ಡ್ರಿಪ್ಪು ಇರಿಗೇಷನ್ ಮಾಡಸ್ಬೇಕು ಸರ್.
ಎಷ್ಟ ಎಷ್ಟಾಗುತ್ತೆ ಸರ್ ಅದು ಎರಡುವರೆ ಎಕರೆಗೆ?
ಸರ್ ಒಂದು ಎಕರೆಗೆ ಈಗ ನಾವು ಮಾಡ್ಸಿರೋ ಪ್ರಕಾರ ಒಂದು ಎಪ್ಪತ್ತು ಸಾವಿರ ಆಗುತ್ತೆ ಸರ್.
ಎಪ್ಪತ್ತ ಆಗುತ್ತೆ ಸರ್ ಹಾಗಾದ್ರೆ ಕಮ್ಮಿ ಏನು ಮಾಡಕ್ ಆಗಲ್ಲ ಸರ್.
ಸರ್ ಅದು ಕಂಪ್ನಿಗಳಿದೆ ಸರ್ ಈ ಸಬ್ಸಿಡಿ ತೊಗೊಳಬೇಕ ಅಂದ್ರೆ ನೀವು ಒಂದು ಸೀಮಿತವಾದ ಕಂಪ್ನಿಗಳಿವೆ ಈಗ ಫಿನಾಲೆಕ್ಸ್ ಅಂತ.
ಯಾವದು ಸರ್?
ಫಿನಾಲ್ ಎಕ್ಸ್ ಅಂತ ಸರ್.
ಹಾ
ಅಂತದ್ದೇ ಕಂಪನಿಗಳದು ನೀವು ಯೂಸ್ ಮಾಡ್ಬೇಕು. ಬುಕ್ ಆಗುತ್ತೆ ಸರ್ ಗ್ರಿಪ್ ಇರಿಗೇನ್ ಗೆ ಏನು ನೀವು ಐಟಮ್ ಹಾತೀರಾ ಗ್ರಿಪ್ ಇರಿಗೇನ್ ಗೆ ಕಂಪ್ಲೀಟ್ ಪೈಪೂ
ಇವೆಲ್ಲ ಹ ಅದಕ್ಕೆಲ್ಲ ಅವ ಕ್ವಾಲಿಟಿದೇ ಆಗ್ಬೇಕು ಸರ್ ಹಾಗಾದ್ರೆ ಮಾತ್ರ ಸರ್ಕಾರದಿಂದ ನಿಮ್ಗೆ ಸಬ್ಸಿಡಿ ಕ್ಲೈಮ್ ಆಗೋದು ಇಲ್ಲಾಂದರೆ ರಿಜೆಕ್ಟ್ ಆಗತ ಆಗುತ್ತೆ ಸರ್.
ಹಾ ಸರ್.
ಈಗ ನಿಮ್ಗೆ ಇದೆಲ್ಲಾ ಕಷ್ಟ ಆಗುತ್ತೆ ಅಂದ್ರೆ ಸರ್ ಅದಕ್ಕೆ ಅಂ ಅಂತಾನೇ ಕೆಲವೊಂದು ಕಂಪ್ನಿಗಲ್ಲ ಅವ್ರು ಇರ್ತಾರೆ ಸರ್ ಅವರು ನಿಮ್ಗೆ ಎ ಟು ಜೆಡ್ ಎಲ್ಲ ಟ್ರಿಪಿಗೇಶನ್ ಮಾಡಿ ಸರ್ಕಾರದಿಂದ ಸಬ್ಸಿಡಿ ಕ್ಲೈಮು ಸಹ ಮಾಡ್ಕೊಡ್ತಾರೆ ಸರ್.
ಹೂ ಸರ್.
ಹಾ ನೀವ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸರ್ ಇವತ್ತ ದಿಂದ ದಿಂದ ಅಲ್ಲಿ ಒಂದು ಎರಡು ಲಕ್ಷ ಆಗುತ್ತೆ ಸರ್ ನಿಮ್ದು ಪೂರ್ತಿ ಎಲ್ಲಾ?
ಹೌದ ಸರ್.
ಹಾ ಎರಡುವರೆ ಎರಡು ಎರಡು ಲಕ್ಷ ಆಗುತ್ತೆ ಸರ್. ಹಾ ಫೆಬ್ರವರಿ ಆದ ನಂತರ ಸರ್ ನೀವು.
ಹಾ
ನಿಮ್ಮ ಮಣ್ಣಿಗೆ ಸೂಕ್ತ ಆದ ಬೆಳೆಗಳಂದ್ರೆ ಸರ್ ಕಬ್ಬ್ ಆಗಿರ್ಬೋದು.
ಹ್ಮ್
ಮತ್ತೆ ರಾಗಿ ಬೆಳಿಬೋದು ಸರ್.
ಹ್ಮ
ಜೋಳ ಬೆಳಿಬೋದು.
ಹ್ಮ್ ಸರ್
ಭತ್ತ ಬೆಳೆಯಕ ಆಗಲ್ಲ ಸರ್ ಯಾಕಂದ್ರೆ ಭತ್ತಕ್ಕೆ ನೀರ್ನ ಅವಶ್ಯಕತೆ ಜಾಸ್ತಿ ಇರ್ಬೇಕು ಮತ್ ತ್ತೆ ನೀರ್ನ ಹಿಡ್ದು ಇಟ್ಕಳೋ ಅಂಶ ಮಣ್ಣಗೆ ಜಾಸ್ತಿ ಇರಬೇಕು. ಹ ಸರ್ ನಿಮ್ದು ಕೆಂಪು ಮಣ್ಣು ನೀರ್ನ ಹಿಡ್ದಿಟ್ಕೊಳ್ಳೋ ಅಂಶ ಕಡಿಮೆ ಸರ್ ಅದು ಬೇಗ. ನೀರ್ನ ಸೂರ್ಯನ ಶಾಕಕ್ ಬಿಟ್ಕೋಟ್ ಬಿಡುತ್ತೆ ಸರ್ ಅದರಿಂದ ಬ ತ್ತಾ ನಿಮ್ ಮಣ್ಣಿಗೆ ಹೆಚ್ಚು ಸುಕ್ತ ಇಲ್ಲ ಸರ್.
ಹ ಸರ್
ಹ ಮತ್ತೆ ಈ ತರಕಾರಿ ಬೆಳೆಗಳು ಸರ್ ತರಕಾರಿ ಬೆಳೆಗಳು ಕೆಂಪು ಮಣ್ಣಿಗೆ ಸೂಕ್ ಗ್ ಇರ್ತವೆ ಸರ್.
ಸ ತರಕಾರಿ ಬೆಳಿಬೋದ ಸರ್ ಹಾಗಾದ್ರೆ ಯಾವ್ಯಾವ ತರಕಾರಿ ಬೆಳಿಬೋದು ಸರ್ ಈವಾಗ.
ಅದು ಟೊಮೊಟೊ ಬೆಳಿಬೋದು ಸರ್.
ಹಾ ಸರ್ ಫಲವತ್ತಿಕೆ ಜಾಸ್ತಿ ಯಾವ್ದ್ ಬಿಡುತ್ತೆ ಸರ್ ಇವಾಗ.
ಸರ್ ಇವಾಗ ನಾವ್ ಫಲವತ್ತತೆ ಅನ್ನೋದ್ಕಿಂತ ಮಾರ್ಕೆಟ್ ಅಲ್ಲಿ ಯಾವ್ದು. ಹೆಚ್ಚು ಬೆಲೆಗ್ ಹೋಗುತ್ತೆ ಅದು ಮುಖ್ಯ ಸರ್.
ಹೌದು ಸರ್
ಹ್ಮ ಅದ್ರಿಂದ ನಾವು ಸುಮ್ ಮತ್ತೆ ನಮ್ಮ್ ಮಣ್ಣಿಗೆ ಸೂಕ್ತ ಆಗರಬೇಕು ಸರ್ ಬೆಳೆ ಆದ್ರಿಂದ ನಾವು ಒಳ್ಳೆ ಬೆಳೆ ಸ್ ಅದು ಸೆಲೆಕ್ಟ್ ಮಾಡ್ಬೇಕು ಟೊಮೊಟೊ ಹೆಚ್ಚು ಸೂಕ್ತ ಆಗದೆ ಸರ್ ಕೆಂಪು ಮಣ್ಣಿಗೆ. ಹ್ಮ್ ಹ್ಮ್ ಟೊಮೊಟೊ. ಅದ್ ಬಿಟ್ರೆ ಬದ್ನೇಕಾಯಿ ಬೆಳಿಬೋದು ಸರ್ ಆಲೂಗೆಡ್ಡೆ. ಹಂಗ್ ಆಲೂಗೆಡ್ಡೆ ಕೆಂಪು ಮಣ್ಣಿಗೆ ಹೆಚ್ಚು ಸೂಕ್ತ ಆಗದೆ ಸರ್.
ಆಲೂಗೆಡ್ಡೆನ ಸರ್ ಆಲೂಗೆಡ್ಡೆಗೆ ಯಾವತ್ ತರ ಬೆಳಿ ಯಾವ್ ತರ ಏನ್ ಹಾಕ್ಬೇಕ್ ಸರ್ ಎಷ್ಟ್ ತಿಂಗಳು ಪಸ್ಲು ಸರ್ ಅದು.
ಸರ್ ಅದು ನಿಮ್ಗೆ ಆ ಆಲೂಗೆಡ್ಡೆ ಆರು ತಿಂಗ್ಳು ಪಸ್ಲು ಸರ್.
ಹ್ಮ್ ಸರ್
ಹ್ಮ್ ಈರುಳ್ಳಿ ಬೆಳಿಬೋದು ಸರ್.
ಈರುಳ್ಳಿ ಅದು ಇಷ್ಟು ತಿಂಗಳು ಪಸ್ಲು ಸರ್ ಅದುವೇ.
ಈರುಳ್ಳಿ ಸರ್ ಅದು ಆರು ತಿಂಗಳಾಗುತ್ತೆ ಸರ್ ಅದುವೆ. ಈರುಳ್ಳಿ ಹಾ ಅರಿ ಅರಿಶಿಣ ಬೆಳಿಬೋದು ಸರ್.
ಕೊಡ್ಬೇಕು ಸರ್ ಅದು ಜಾಸ್ತಿ ಕೊಡ್ಬೇಕ.
ಸರ್ ನೀರ್ನ ಅವಶ್ಯಕತೆ ತುಂಬಾ ಕಡಿಮೆ ಇರುತ್ತೆ ಯಾಕಂದ್ರೆ ನೀವು ಡ್ರಿಪ್ ಇರಿಗೇಷನ್ ಮಾಡಸ್ಕೊಂಡಿರೋದ್ರಿಂದ.
ಹ್ಮ್
ಡಿಪ್ ಇರಿಗೇಷನ್ ಮಾಡ್ಸ್ಕೊಂಡು ಕೃಷಿ ಮಾಡೋದ್ರಿಂದ ನೀರ್ನು ಮಿತ ಬಳಕೆ ಇರುತ್ತೆ ಸರ್ ಅಂದ್ರೆ. ಹೆಚ್ಚಾಗೇನ್ ನೀರ್ ಬೇಕಾಗಿರಲ್ಲ.
ಹಾ
ಹಾ ಒಂದು ಮೂರ್ ದಿನಕ್ಕೆ ಒಂದ್ ಸಾರಿ ಅಂತ ನೀರು ನಿಯಮಿತ ಕೊಟ್ಕೊಂಡ್ ಹೋಗ್ಬೇಕು ಸರ್ ಅದಕ್ಕೆ.
ಹೌದ ಸರ್ ಮೂರು ದಿನಕ್ಕ್ ಒಂದ್ಸತ ಕೊಡ್ಬೇಕಾ ಸರ್.
ಹಾಂ ಮೂರು ದಿನಕ್ಕ್ ಒಂದ್ಸರಿ ನೀರು ಕೊಡ್ಬೇಕು ಸರ್.
ರಾಸಾಯನಿಕ ಗೊಬ್ಬರ ಏನೇನ್ ಹಾಕ್ಬೇಕು ಸರ್ ಅವಕ್ಕೆ.
ಸರ್ ಗೊಬ್ಬರ ಅಂದ್ರೆ ಈಗ ಮಾರ್ಕೆಟಲ್ಲಿ ಎನ್ ಪಿ ಕೆ ಅಂತ ಇರ್ತವೆ ಸರ್. ಹಾಂ ನೈಟ್ರೋಜನು ಫಾಸ್ಫರಸು ಪೊಟ್ಯಾಷ್ ಅಂತ ಬರುತ್ತೆ ಸರ್.
ಹಾ ಸರ್.
ಹಾಂ ಆ ಮೂರನ್ನೂ ಯೂಸ್ ಮಾಡ್ಬೇಕು ಸರ್. ಮತ್ತೆ ನೀವು ಇದನ್ನ ಬೆಳೆಯಕ್ಕೂ ಮುಂಚೆ ಲಘು ಪೋಷಕಗಳು ಅಂತ ಬರ್ತವೆ ಸರ್.
ಹಾ ಸರ್ ಅದಕ್
ಸ ರಂಜಕಾ ಮೆಗ್ನೀಷಿಯಮ್ಮು. ಹ ಇತ್ಯಾದಿ ಇವು ಲಘು ಪೋಷಕಗಳು ಅಂತಿವೆ ನೀವು ಉಳುಮೆ ಮಾಡೋ ಸಮಯದಲ್ಲಿ ಜಮೀನ್ಗೆ ಅಳವಡ್ಸ್ಕೊಂಡ್ರೆ. ಹ ನಿಮ್ಮ ಜಮೀನಿನಲ್ಲಿ ಯಾವಾವ್ದು ಅಂಶ ಕಡಿಮೆ ಇದೆ ಅದನ್ನ ಇದು ಬೂಸ್ಟ್ ಮಾಡುತ್ತೆ ಸರ್. ಹ ಇದೂ ಇಳುವರಿ ಚೆನ್ನಾಗ್ ಬರೋಕೆ ಮತ್ತೆ ಆರೋಗ್ಯ ಕರ ಬೆಳೆಗೆ ಸಹಾಯ ಮಾಡುತ್ತೆ ಸರ್.
ಹೌದು ಸರ್.
ಹಾ ಮತ್ತೆ ಇನ್ನು ಜೋಳ ಬೆಳಿಬೋದು ಸರ್.
ಹಾಂ ಸರ್.
ನಿಮ್ಮಣ್ಣಿಗೆ ಅದ್ಬಿಟ್ರೆ ತೆಂಗು ಚೆನ್ನಾಗಿದೆ ಸರ್ ಫಸ್ಲು ತೋಟಗಾರಿಕೆ ಬೆಳೆ.
ತೆಂಗು ಯಾವಾಗ ಸರ್ ಅದು ಪಸ್ಲ್ ಯಾವಾಗ ಸರ್ ಅದು.
ಸರ್ ಅದು ನಾಟಿ ತಳಿ ತೆಂಗ್ನ ನೀವು ಸೆಲೆಕ್ಟ್ ಮಾಡ್ತೀವಿ ಅಂದ್ರೆ ಏಳ್ ವರ್ಷಕ್ಕೆ ಫಸ್ಲು ಬಿಡಕ್ ಸ್ಟಾರ್ಟ್ ಆಗುತ್ತೆ ಸರ್.
ಸರ್ ಒಂದೂವರ್ ವರ್ಷಕ್ ಯಾವ್ದು ಮಾವುಂದ್ ಏನು ಬರ್ಲ ಸರ್ ಅದು.
ಸರ್ ಒಂದೂವರೆ ವರ್ಷಗೆ ತೆಂಗು ತೆಂಗು ಎರಡ್ ಡು ಮೂರ್ ವರ್ಷ ಅಟ್ ಲೀಸ್ಟ್ ಮೂರ್ ವರ್ಷನಾರು ಬೇಕಾಗುತ್ತೆ ಸರ್. ಕನಿಷ್ಟ ಅಂದ್ರೆ.
ಹ ಸರ್ ಆದ್ರ ಸರ್ ಮೂರು ವರ್ಷಾಗುತ್ತ ಸರ್.
ಹಾ ಮೂರ್ ವರ್ಷ ಬೇಕಾಗುತ್ತೆ ಅದು ಫಾರಂ ತಳಿ ಸರ್ ಆರೆಂಜ್ ಅಂತ ಸಿಗುತ್ತೆ ಅದು ನಿಮ್ಗೆ ತೆಂಗಿನ ಕಾಯಿಗಾಗಲ್ಲ ಸರ್ ಅದು ಎಳನೀರ್ಗೋಸ್ಕರ ಮಾಡುವಂಥ ಬೆಳೆ ಸರ್ ಅದು.
ಎಳನೀರಿಗೋಸ್ಕರನ ಸರ್ ತೆಂಗಿನಕಾಯ್ಗೆ ಆಗಲ್ಲ ಸರ್ ಹಾಗಾದ್ರೆ.
ಕಾಯಿಗೆ ಹೆಚ್ಚು ಸೂಕ್ತ ಇಲ್ಲ ಸರ್ ಅದು ಕಾಯಿಗೆ ನಮ್ಮ್ ನಾಟ್ ನಾಟಿ ತಳಿ ಸೂಕ್ತ ಇರುತ್ತೆ ಸರ್ ಇದು ಏಳು ವರ್ಷಕ್ ಬಿಡುತ್ತೆ ನಾಟಿ ತಳಿ.
ಹೌನ್ ಸರ್.
ಹಾ ಈ ಅದೇ ತಿಂಗಳ್ ನೀವು ಆರೆೇಂಜ್ ಅಂತ ಹೇಳುದನಲ್ಲ ಸರ್ ಅದನ್ನ ಸೆಲೆಕ್ಟ್ ಮಾಡಿದ್ರೆ ನೀವು ಮೂರು ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್. ಫಸ್ಲು.
ಮೂರ್ ವರ್ಷಕ್ಕೆ ಸ್ಟಾರ್ಟ್ ಆಗುತ್ತಾ ಸರ್ ಸರ್ ಒಂದು ತೆಂಗನ ತೆಂಗಿನ್ ಗಿಡದಲ್ಲಿ ಎಷ್ಟು ಬಿಡ್ಬೋದು ಸರ್ ಪಲ್ವತಿಕೆ.
ಸರ್ ಅದು ನಿಮ್ ಮಣ್ಣು ಮತ್ತೆ ನೀವು ಮಾಡೋ ಪೋಷಕದಿಂದ್ ಪೋಷಕಾಂಶ ಕೊಡ್ತಿರಲ್ವ ಸರ್ ಅದು.
ಹ್ಂ ಸರ್
ಮತ್ತೆ ನೀರು ಮತ್ತೆ ತಳಿ ಮೇಲೆ ನಿಂತಿರುತ್ತೆ ಸರ್.
ತಳಿ ಮೇಲೆ ನಿಂತ್ಕೊಳ್ಳುತ್ತೆ ಸರ್ ಹಾಗಾದ್ರೆ.
ಹಾ ಸರ್ ನೀವು ಯಾವ ತಳಿ ಸೆಲೆಕ್ಟ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆಟ್ಲೀಸ್ಟ್. ಕನಿಷ್ಠ ಅಂದ್ರು ಒಂದು ಗಿಡಕ್ಕೆ ಸರ್ ತೆಂಗು ವರ್ಷಕ್ಕೆ
ಹೌದು ಸರ್
ಅ ಹಂಗ ಕಡಿಮೆ ಅಂತಂದ್ರು ಒಂದು ಇನ್ನೂರು ಕಾಯಿ ಇನ್ನೂರು. ಕಾಯಿ ಆದ್ರು ಸಿಗುತ್ತೆ ಸರ್ ನಿಮ್ಗೆ ಹ್ಮ ಕಡಿಮೆ ಸರ್. ನಾನು ಹೇಳಿರೊ ಕನಿಷ್ಠ ಇನ್ನೂರು ಅದ್ದ್ರೂ ಸಿಗುತ್ತೆ ಸರ್.
ಒಂದ ತೆಂಗಿನಮರಕ್ ಎಷ್ಟು ಖರ್ಚ್ ಮಾಡ್ಬೇಕು ಸರ್ ಹಾಗಾದ್ರೆ ಮುಂದ್ ಮೂರ್ ವರ್ಷ ಗಂಟ.
ಸರ್ ಅದೇ ನೀವು ಮೂರು ವರ್ಷಕ್ಕೆ ಫಸಲು ಬುಡ ಸಸಿಗಳಿಗೆ ಒಂದು ಸಸಿಗೆ ಇಲ್ಲ ಅಂದ್ರರು ಸರ್ ಒಂದು. ಮೂರಿಂದ ನಾಲ್ಕು ಸಾವಿರ ಗಂಟ ಖರ್ಚಾಗಗುತ್ತೆ ಸರ್ ನಿಮ್ಗೆ.
ಮೂರಿಂದ ನಾಲ್ಕ್ ಸಾವಿರ ಖರ್ಚಾಗುತ್ತೆ ಸರ್ ಹಾಗಾದ್ರೆ. ಹಾ ಸರಿ ಹಾಗಾದ್ರಿ.
ಮೂರಿಂದ ನಾಲ್ಕೂ. ವರ್ಷಾ ಚೆನ್ನಾಗ್ ನೋಡ್ಕೊಂಡ್ರೆ ಸರ್ ಆಮೇಲಿಂದ ಪಾಲ್ಲೂ ಸ್ಟಾರ್ಟ್ ಆಗುತ್ತೆ.
ಹಾ ಸರ್
ಸರ್ ಇದು ಈ ಫಾರಂ ತಳಿಗಳಲ್ಲಿ. ಲೈಫ್ ಟೈಮ್ ಕಮ್ಮಿ ಸರ್ ಇದು ಇಪ್ಪತ್ತದು ವರ್ಷಗಳಿಗೆಲ್ಲ ಇದು ಗಿಡ ಹಾಳಗ್ ಬಿಡುತ್ತೆ.
ಇಪ್ಪತ್ತದು ವರ್ಷಗಳಿಗೆ ಗಿಡ ಎಲ್ಲ ಹಾಳಾಗುತ್ತಾ ಸರ್ ಅ.
ಹಾ ಹಾಳಾಗುತ್ತೆ ಅದೇ ನಾಟಿ ಸಸಿ ಅದ್ರೆ. ನೂರು ವರ್ಷ ಗಂಟು ಫಸಲು ಸಿಗುತ್ತೆ ಸರ್ ನಿಮ್ಗೆ.
ಸರ್ ನೂರ್ ವರ್ಷನ ಸರ್.
ಹಾ ಸರ್ ಅದಕ್ಕೆ ಹೆಚ್ಚು ಜನ ಈಗ ನಾಟಿ ತಳಿನ ಇಷ್ಟಪಡ್ತಾರೆ ಸರ್.
ಹೌದು ಸರ್ ಹಾಗಾದ್ರೆ ಫಾರಂ ಯಾರು ಹಾಕಲ್ಲ ಸರ್ ಹಾಗಾದ್ರೆ.
ಫಾರಂ ಜಾಸ್ತಿ ಬಳಸ್ತಾ ಇಲ್ಲ ಸರ್ ಹಂಗ.
ಹೌ ಸರಿ
ಅದು ಪಾರಮ್ ಎಳನೀರು ಪ ಪಸ್ಕೋಸ್ಕರ ಬಳಸ್ತಾ ಇರೋದು ಸರ್.
ಏಳನೇರು ಪಾಲ್ಲೂ ಗೋಸ್ಕರ ಪಡ್ತಿದಿದ್ದಾರೆ ಸರ್.
ಹು ಸರ್ ನಿಮಗೆ ತೆಂಗು ಬಿಟ್ರೆ ನಿಮ್ಮ್ ಮಣ್ಣಿಗೆ ಸರ್ ಹೆಚ್ಚು ಸೂಕ್ತ ಅಡಕೆ ಹಾಕ್ಬೋದು ಸರ್ ತೆಂಗಿನ ಮಧ್ಯೆ ಅಡ. ಅಡಿಗೆ ಹಾಕ್ಬೋದು
ಹೌದು ಸರ್
ಹಾ ಅಡಿಕೆ ಬಿಟ್ರೆ ಅಡಿಕೆ ಬಿಟ್ರೆ ಬಾಳೆ ಹಾಕ್ಬೋದು ಸರ್ ನಿಮ್ಮ ಮಣ್ಣಿಗೆ ಹೆಚ್ಚು ಸೂಕ್ತ ಅಂದ್ರೆ ಬಾಳೆ.
ಹಾ
ಬಾಳೆ ಹಾಕಬಹುದು. ಈಗ ಏನ್ ಮಾಡ್ಬೇಕು ಸರ್ ನೆಕ್ಸ್ಟು ಪ್ರೊಟೆಕ್ಟಿವರ್ ಅಕೌಂಟ್.
ನೆಸ್ಟು ಹಾ ಸರ್ ಮುಗಿತು.
ಏನ್ ಕೊಡ್ಬೇಕು.
ಇವಾಗ ಕಟ್ ಮಾಡಿ ಎಂಡ್ ಕಾಲ ಅಂತ ಬತ್ತಾ. ಅದ್ ಕಟ್ ಮಾಡಿಬಿಟ್ಟು ಒಂದೆರಡು ಆನ್ಸರ್ ಬತ್ತಾ. ಕೆಳಗ ಕಟ್ ಮಾಡು ನಾರ್ಮಲ್ ಕಾಲ್ ಮಾಡ ಇದ ಮಾಡುದು.
ಹಾ ಎಂಡ ಕಾಲ್ ಸರ್.